ಹಲೋ
ಹಲೋ
ಹಾ ಹಲೋ ಹೇಳು
ಏನ್ ಮಾಡ್ತಿದಿ ಯಾ
ಏನಿಲ್ಲ ಹಾಗೆ ಸುಮ್ನೆ ಕುೂತ್ಕೊಂಡಿದ್ದೆ ನೀನ್ ಏನ್ ಮಾಡ್ತಿದ್ದೀಯ
ನಾನು ಏನು ಇಲ್ಲ ಸು ಸುಮ್ನೆ ಕುಂತಿದ್ದೆ ಆರಾಮಾಗಿದಯಾ
ಹ್ಮ್ ನಾನ್ ಆರಾಮಾಗಿದ್ದೀನಿ ನೋ ನೀನು
ನಾನು ಆರಾಮಾಗಿದ್ದೀನಿ ಮತ್ತೆ ಏನ್ ಸಮಾಚಾರ ಎಲ್ರುೂ ಆರಾಮಾಗಿದ್ದಾರ ಮನೆಯಲ್ಲಿ
ಹಾ ಎಲ್ರೂ ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ
ಹ್ಮ ಆರಾಮಾಗಿದ್ದೀವಿ ಮತ್ತೆ ಶಾಲೆ ಮುಗಿದ್ಮೇಲೆ ಎಲ್ಲೂ ಭೇಟಿನೇ ಆಗ್ಲಿಲ್ಲ ಅಲ್ವಾ
ಹ ಹೌದು ನೀನೊಂದ್ ಕಡೆ ಹೋದೆ ನಾನೊಂದ್ ಕಡೆ ಹೋದೆ ಇಲ್ಲಿ ಬೇಟನೇ ಇಲ್ಲ
ಹ್ಮ್ ನಾವು ಕೊನೆ ಸಾರಿ ಬೇಟೆ ಆಗಿದ್ದು ಅ ದ್ವಿತೀಯ ಪಿ ಯು ಸಿ ಮುಗಿದ್ ಮೇಲೆನೆ ಅನ್ಸುತ್ತೆ ಗತ್ತಲ್ಲಾ ಇವಾಗೆಲ್ಲಾ ನೀನ್ ದೂರ ದೂರ ಇದಯಾ ನಾನು ದೂರ ಇದ್ದೀನಿ ಮತ್ತೆ ನಮ ಶಾಲೆಯಲ್ಲಿ ಭೇಟಿ ಆಗೋ ತರ ಭೇಟಿನೇ ಆಗಕ್ ಆಗಲ್ಲಲ್ಲ ಶಾಲೆ ದಿನಗಳೇ ಚೆನ್ನಾಗಿರುತ್ತೆ ತಲ್ವಾ
ಹ್ಮ್ ಹೌದು ನಮ್ ಬಾಲ್ಯದ ದಿನಗಳು ಶಾಲೆ ದಿನಗಳು ಮರಿಯಕ್ ಆಗದೇ ಇಲ್ಲ ಅವುನ
ಹೌದು ಶಾಲೆಗೆ ಇಬ್ರು ಸೇರಿ ಹೋಗ ತಿದ್ವಿ ಇಬ್ಬರು ಸೇರೇನೇ ಬಸ್ಸ ಅಲ್ಲಿ ಇರ್ತಿದ್ವಿ ನನ್ ಬಿಟ್ಟು ನೀನ್ ಹೋಗ್ತಿರ್ಲಿಲ್ಲ ನೀನ್ ಬಿಟ್ಟ ನಾನ್ ಹೋಗ್ತಾ ಇರ್ಲಿಲ್ಲ ಹೌದಲ್ವಾ
ಹ್ಮ್ ಹೌದು ಎಷ್ಟು ಚೆನ್ನಾಗಿತ್ತು ಆವಾಗಿನ್ ದಿನಗಳೇ ಅವಾಗೆಲ್ಲ ಹೊರ್ಗಡೆ ಆಟ ಆಡ ಹೌದು ಹೊರಗಡೆ ಕುೂತ್ಕೊಂಡು ಅ ಇದು ಹಳ್ಳಿ ಮನೆ ಆಟ ಕುಂಟೆ ಬಿಲ್ಲೆ ಆ ತರ ಆಟ ಆಡೋದು ಎಲ್ಲಾ ಎಷ್ಟ್ ಚೆನ್ನಾಗಿತ್ತು ಅಲ್ವಾ
ಹೌದು ಚೆನ್ನಾಗಿತ್ತು ಎಲ್ಲಾನು ಒಂಥರ ಏನೋ ಖುಷಿ ಕೊಡ್ತಿತ್ತು ಜ ಇವ ಅಲ್ಲಿ ಶಾಲೆ ದಿನಗಳಲ್ಲಿ ಕಲ್ದ ಕಲ್ದಿರೋ ದಿನಗಳನ್ನ ಈಗ್ ನೆನ್ಪ ಮಾಡ್ಕೊಂಡ್ರೆ ಇವಾಗ ನಾವ್ ಅದನ್ನೆಲ್ಲಾ ಮಿಸ್ ಮಾಡ್ಕೊಂಡ್ವಲ್ಲಾ ಅಂತ ಅನ್ಸತ್ತ ಅಲ್ವಾ
ಹ್ಮ್ ಹೌದು ಅವವಾಗಿನ ದನ್ಗಳನ ನಾವ್ ಮತ್ತೆ ಈಗ ಮೆಲ್ಕ್ ಹಾಕ್ಬೇಕಂದ್ರುನು ಆಗೋದಿಲ್ಲ ಲಾಲ್ವಾ
ಹೌದು ಹಂಗೆ ಆಗುತ್ತೆ
ನಿನ್ ಬಾಲ್ಯದ ನೆನಪುಗಳು ಸ್ವಲ್ಪ ನನ್ನ ಹತ್ರ ಹೇಳ್ಕು
ಅದೇ ನಿನ್ ಜ ಜೊತೆ ಕಳದಿರೋ ನೆನಪುಗಳೇ ಚೆನ್ನಾಗಿದ್ದಾವ ನಾನು ನೀನು ಸೇರಿ ಖೋಖೋ ಆ ಿದ್ವಿ ಆಾಗ ನಾನ್ ಬಿದ್ದೋಗ್ಬಿಟ್ಟೆ ಬಿದ್ದೋದಾಗ ನೀನು ನನ್ ಕೈಗಿರ್ ಅಹ ಕೈ ತುಂಬಾ ರಕ್ತ ಆಗಿದೆ ಮನ್ ಕೈಗೆ ರಕ್ತ ಆಯ್ತಲ್ವಾ ಅವಾಗ ನೀನ್ ಬಂದು ನನ್ಗೆ ನಿನ್ ಕೈ ವಸ್ತ್ರ ತಗೊಂಡು ಕೈ ಕಟ್ಟಿದೆ ನನ್ನ ಅಷ್ಟು ನಿನ್ ತಂಗಿ ತರ ಕಾಳಜಿ ಮಾಡಿದೆ ಕಾಳಜಿ ಮಾಡಿ ನನ್ಗೆ ಊಟ ಮಾಡಿಸಿದೆ ನೀನೆ ನನ್ನ ಕೈ ನೋತ್ತಂತ ಎಲ್ಲಾ ಎಷ್ಟ್ ಚೆನ್ನಾಗಿತ್ತು ನಿನಗ್ ನೆನಪಿದಯ ಇದೆಲ್ಲಾ
ಹಾ ನಂಗ ಇದೆಲ್ಲ ನೆನಪಿದ್ದೆ ಆ ಹಂಗೆ ನಾವಿಬ್ರು ಒಟ್ಟಿಗೆ ಅಂದ್ರೆ ಆ ಒಟ್ಟಿಗೆ ಬುತ್ತಿ ಒಯ್ದಿದ್ವಿ ಮತ್ತೆ ಒಟ್ಟಿಗೆ ಕೂತ ಟ ಮಾಡ್ತಾ ಇದ್ವಿ ಅದೆಲ್ಲಾ ಚೆನ್ನಾಗಿತ್ತು
ಹೌದು ನೀನು ಶಾಲೆಯಲ್ಲಿ ಒಂದ್ಸರಿ ಅಹ ಮನೆ ಕೆಲ್ಸ ಕೊಟ್ಟ ಅದನ್ನ ಮಾಡದೇ ಇದ್ದಾಗ ನಿನ್ ಬೆಂಚ್ ಮೇಲೆ ಎದ್ ನಿಲ್ಸಿದ್ರಲ್ಲ ಅವಾಗ ನೀ ತುಂಬ ಬತಿದ್ದೆ ಅವಾಗ ನಾನನ ಸಮಾಧಾನ ಮಾಡ್ದೆ ಏನಾಗಲ್ಲ ಈ ತರನ ಜೀವ ಜ ಒಂದದಲ್ಲಿ ಕೆಲವೊಂದ ತಪ್ಪುಗಳು ಮಾಡಿ ಅದನ್ನ ನಾವ್ ತಿತ್ಕೊಂಡಾಗ್ಲಿ ನಾವ್ ಜೀವನದಲ್ಲಿ ಉದ್ಧಾರ ಆಗದ ಅಂತ ಹೇಳಿದ್ದೆ ನೆನಪಾಯಿತೇ ತಾರ್ ಮಾತು
ಹ್ಮ್ ಹೌದು ತಪ್ಪ ಮಾಡಿ ತಿತ್ಕೊಳ್ಳೋದು ಅದು ಅದೆಲ್ಲಾ ಅಂದ್ರೆ ಬಾಲ್ಯದಾಗ ನಾವು ಆಟ ಆಡ್ತಿದ್ವಿ ಮರಕ್ಕೊತ್ತ ಆಟ ಆಡ್ತಿದ್ವಿ ನಿನ್ ಮರ ಏರಕ್ ಹೋಗಿ ಬಿದ್ದಿರೋದು ಅದೆಲ್ಲಾ ನೆನಪಿದಿಯಾ
ಹಾ ನೆನ್ಪಿದೆ ಚೆನ್ನಾಗೆ ನೆನ್ಪಿದೆ ಅವತ್ತು ನಾವು ಬೇರೆಯವ್ರ ತೋಟಕ್ಕೆ ಹಣ ಕೇಳಕ್ ಅಂತ ಹೋಗಿದ್ವಿ ಯಾರಿಗೂ ಮನೇಲಿ ಗೊತ್ತಿರ್ಲಿಲ್ಲ ಅವಾಗ ನಮ್ಮಪ್ಪ ನನ್ನ ಉಡ್ಕೊಂಡ್ ಬಂದ್ರ ಆ ಮಾವಿನ ತೋಟಕ್ಕೆ ಅವಾಗ ನೀವ ಏನ್ ಮಾಡಿದ್ರಿ ಅವು ತೋಟದ ಮಾ ಬಕ್ರೆ ಬಂದ್ರ ಅಂತ ಅಂದ್ಬಿಟ್ಟು ನೀವೆಲ್ಲಾ ನನ್ಬಿಟ್ಟು ಹಂಗೆ ಹೋಗಿದ್ರಲ್ಲ
ಹ್ಮ್ ಹ್ಮ್ ಹೌದು ನಂಗೆ ನೆನಪೈತಿ ಅವವಾಗಿನ ದಿನಗಳನ್ನ ನೆನ್ಸ್ಕೋತಿದ್ರೆ ಈಗಾದ್ರೂ ಎಷ್ಟು ಚೆನ್ನಾಗಿತ್ತಲ್ಲ ಅವ ಜೀವನ ಈಗೆಲ್ಲ ಅದಂಗತೆ ಇಲ್ವಲ್ಲ ಅಂತೇಳಿ ಬರ ಯೋಚ ಪ್ರಶ್ನೆ ಮಾಡೋದೇ ಆಗಿದೆ ಅಲ್ವಾ
ಹೌದು ಇವಾಗ ಮುಂದೆ ಏನಾಗುತ್ತೋ ಏನ್ ಬಿಡುತ್ತ ಅಂತ ಬರಿೀ ಅದೇ ಯೋಚನೆ ಮನಲ್ಲ ಇರ್ತೀವಿ ನಾಳೆ ಹೆಂಗಿರತ್ತಪ್ಪ ಜೀವನ ಎಷ್ಟು ಕೆಲ್ಸ ಮಾಡ್ಬೇಕು ಏನ್ ಮಾಡ್ಬೇಕ ಬು ಅದೇ ಯೋಚನೆದಲ್ಲೇ ಇರ್ತೀವಿ ಆದ್ರೆ ಬಾಲ್ಯ ಜೀವನದಲ್ಲಿ ಆ ತರ ಯೋಚನೆಗಳ ರ್ಲಿಲ್ಲ ನಾವ್ಯ್ತು ನಮ್ ಪಾಡ್ ಆಯ್ತು ಊಟ ಮಾಡ್ವ ತಿಂದ್ವಾ ಮಲಗಿದ್ವ ಅನ್ನೋದೇ ಇರ್ತಿತ್ತು ಅಷ್ಟ ಅಷ್ಟೆ ಅಷ್ಟೇ ಜೀವನ ಆಗ್ಬಿಟ್ಟಿತ್ತು ಅಲ್ವಾ
ಹ್ಮ್ ಹೌದು
ಹ್ಮ್ ನೀನು ಅವತ್ತು ನಮ್ಮಅಮ್ಮ ಮಾಡಿರೋ ಚಿತ್ರಾನ್ನ ಇಷ್ಟಪಟ್ಟ ತಿಂದಿದ್ದಲ್ಲಾ ನೀನು ನೆನ್ಪಿದಯಾ ನಿಂಗೆ
ಹೌದುಮ್ಮ ಚಿತ್ರಾನ್ನ ಮಾಡಿದ್ದು ನಿಮ್ಮಮ್ಮ ಚೆನ್ನಾಗ ಮಾಡಿದ್ರು ಅದೆಲ್ಲ ಊಟಗಳು ನೀನ್ ಊಟಗಳು ತಗೊಂಡ್ ಬರದು ನಾನ್ ಊಟಗಳು ತಗೊಂಡ್ ಬರೋದು ನಾನು ನಮ್ಮ ಮನಲ್ಲ ಮಾಡಿರೋದು ನಿನಗೆ ಕೊಡೋದು ನೀನು ನಿಮ್ಮ ಮನಲ್ಲ ಮಾಡಿರೋದು ಮನೆಯಲ್ಲಿ ಮಾಡಿರೋದು ನನಗ್
ಎಲ್ಲಾನೂ ಹಂಚ್ಕೊಂಡ ಎಲ್ಲಾನೂ ಹಂಚ್ಕೊಂಡ್ ತಿಂತಿದ್ದೆ ತಿಂತಿದ್ವಿ ಚೆನ್ನಾಗಿತ್ತು ಎಲ್ಲಾನೂ
ಹ್ಮ್ ಹೌದು ಆದ್ರೆ ಈ ಈಗ ಆ ತರ ಆಗ್ತಿಲ್ಲ ನಾವೇ ಒಂದ್ ಕಡೆ ನೀನೇ ಒಂದ್ ಕಡೆ ನಾವು ಸಿಗೋದು ಕೂಡ ಕಡ ಬಹಳ ಕಷ್ಟ ಆಗ್ತಿದೆ
ಹೌದು ವರ್ಷದಲ್ಲಿ ಒಂದ್ಸಾರಿನಾದ್ರೂ ಭೇಟಿ ಆಗ್ಬೇಕಂತ ಅನ್ಸುತ್ತೆ ಆದೆ ಕೆಲ್ಸಗಳು ಮತ್ತೆ ಜವಾಬ್ದಾರಿಗಳು ಸಂದರ್ಭಗಳು ಮತ್ತೆ ಎಲ್ಲಾನೂ ಕಟ್ಟ ಹಾಕತ್ತಲ್ಲ ಯಾ ಗೆಳತಿ ಆಗ್ಲಿ ಗೆಳೆಯ ಆಗ್ಲಿ ಹ್ಮ್ ಭೇಟಿ ಹಾಗಕ್ಕೆ ಆಗಲ್ಲ ಅಲ್ವಾ ಇದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ
ಹೌದು ಇದಂತೂ ಸತ್ಯ ಇ್ ನಿಜಾನೇ ಯಾ ಈಗಂತೂ ಭೇಟಿ ಮಾಡಬೇಕಂದ್ರೂ ಸಮಯ ಸಿಗೋದಿಲ್ಲ ಹ್ಮ್ ಅವವಾಗಿನ್ ಅವಾಗಂತಂದ್ರೆ ಯಾವಾಗ್ಲೂ ಜೊತ ಆಗಿರ್ತಿದವಿ ಯಾವಾಗ್ಲೂ ಜೊತೆ ಆ ಆಟ ಆಡ್ತಾ ಇದ್ದಿದ್ವಿ ಅದೆಲ್ಲ ಒಂಥರ ನೆನಪುಗಳು ನೆನಪು ತರ ಹುಡ್ಕೊಂಡ್ಬಿಟ್ಟಿದೆ ಅಷ್ಟೇ ಈಗ ಸಿಗ್ಬೇಕಂದ್ರು ನಿಮ್ ಕೆಲ್ಸ ಅದೆಲ್ಲ ಬಿಸಿ ಆಗಿರ್ತೀವಿ ಒಟ್ಟ ಸಿಗೋದಕ್ಕೆ ಆಗೋದಿಲ್ಲ ಇದೆಲ್ಲಾ ಆಗ್ತದೆ
ಹೌದು ಬೇರೆ ಗೆಳ್ತೀರ್ನೆಲ್ಲಾ ನೀನು ಭೇಟಿಯಾಗಿದ್ದ ಯಾವಾಗನಾದ್ರು ಮತ್ತೆ ನೀನ್ ಶಾಲೆ ಮತ್ತೆ ದ್ವಿತೀಯ ಪಿ ಯು ಸಿ ಆದ್ಮೇಲೆ ಬೇಟೆ ಆಗಿದ್ದೇನು
ನನು ಭೇಟಿಯಾಗಿಲ್ಲ ನೀನ್ ಭೇಟಿಯಾಗಿದ್ದ
ಹ್ ನಾನ್ ಭೇಟಿಯಗಿದ್ದೆ ಅವರು ಎಲ್ಲ ನನ್ನ ಜೊತೆ ಚೆನ್ನಾಗೆ ಮಾತಾಡಿದ್ರು ಅವರು ಇವಾಗ. ಆಗ ನಾವ್ ಹೆಂಗ ಹಳೆ ಶಾಲೆ ದಿನಗಳಲ್ಲ ನೆನ್ಪು ಮಾಡ್ಕೊಂಡು ಅವಾಗ ನೆನ್ಪು ಮಾಡ್ಕೊಂಡ. ಅನ್ಸುತೂ. ಹ್ಮ್ ಮತ್ತೆ ಮತ್ತೆ ಏನ್ ಮಾಡ್ತಿದಯ ಇವಾಗ.
ಏನು ಇಲ್ಲ ಹಾಗೆ ಸುಮ್ಮನೆ ಕತ್ಕೊಂಡಿದ್ದೆ ಹಂಗೆ ನಾವು ಇದು. ಅ ಅಲ್ಲೇ ಇದು ಅಂದ್ರೆ ಊರಲ್ಲೇ ಶಾಲೆಗೆ ಹೋಗ್ತಿದ್ವೆ ಅಲ್ಲ ಅಲ್ಲೇ. ಹೋಗ್ಬೇಕಾದ್ರೆ ಅಹ ಅಂದ್ರೆ ಇ್ರರು ಒಟ್ಟಿಗೆ ಕುೂತ್ಕೊಂಡು. ಅಹ ಇದು ಹೋಮ್ವರ್ಕ್ ಬರೆಯೋದಾಗ್ಲಿ ಹಂಗೇ ರಾತ್ರಿ ಹೊತ್ತಾಯ್ತ ಅಂದ್ರೆ ಊಟ. ನ ನೀನ್ ಹಾಕೊಂಡ್ ಬರೋದು ನಾನ್ ಹಾಕೊ್ ಬರೋದು ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿರೋದು. ಕತೆೆಗಳನ್ನ ಹೇಳ್ತಿರೋದು ಅದೆಲ್ಲಾ ನೆನ್ಸ್ಕೊಂಡ್ರೆ ಈಗ ಒಂಥರ ಖುಷಿ ಅಲ್ವಾ.
ಹೌದು ನೀನ್ ನನಗೆ ಗಣಿತ ಚೆನ್ನಾಗಿ ಹೇಳ್ಕೊಡ್ತಿದ್ದೆ ನೀನ್ ಹೇಳ್ಕೊಟ್ಟಿರೋ ಲೆಕ್ಕಗಳಾಗ್ಲಿ. ಆಮೇಲೆ ಯಾವ್ ತರ ಅವುಗಳನ್ನ ಅ ಸಾಲ್ವ್ ಮಾಡ್ಬೇಕ ಅನ್ನೋದನ್ನ ಹೇಳಿರೋದು ಎಲ್ಲಾ ನನಗೆ. ನೆನಪಿದೆ ಇವಾಗ ನೀನ್ ಹೇಳಿರೋದ್ರಿಂದ ಯಾವವು್ದೋ ಒಂದು ಕೆಲ್ಸದಲ್ಲಿ ನಾು ಇವಾಗ ಚೆನ್ನಾಗೆ. ಕೆಲ್ಸ ಮಾಡ್ತಿದ್ದೀನಿ ಅದಕ್ ನಿನ್ಗ್ ಧನ್ಯವಾದ ಹೇಳ್ಬೇಕಕ್ ನಾನು ಯಾಕಂದ್ರೆ ಅವಾಗ ನೀನೇ. ಆ ತರ ಲೆಕ್ಕಗಳನ್ನ ನನಗೆ ತೀಸಿ ಆಮೇಲೆ ಅರ್ಥ ಮಾಡ್ಸಿ ಲೆಕ್ಕ ಹೇಳಿರ್ಲಿಲ್ಲ ಅಂದ್ರೆ ಬಹಶ. ನಾನು ಈ ತರ ಲೆಕ್ಕ ಮಾಡುದು ಮತ್ತೆ ಜೀವನದಲ್ಲಿ ಲೆಕ್ಕ. ವಿಚಾರಗಳನ್ನ ತಿಳ್ಕೋತಿದ್ನೋ ಇಲ್ಲೋ ಅನ್ಸುತ್ತೆ ನನಗೆ ಒಂದೊಂದ್ಸಾರಿ.
ಹ ಹೌದು ಅವವಾಗಿಂದು ನೆನ್ಪುಗಳೇ ಒಂತರ. ಈಗ ಕಣ್ಣಿಗೆ ಕಟ್ಟಿದಂಗ ಇದಾವೆ. ಆ ನೀನ್ ನಾನ್ ನಿನ್ ಗಣಿತ ಹೇಳ್ತಿದ್ದೆ ನೀನು ವಿಜ್ಞಾನ ನಂಗೆ ಹೇಳ್ಕೊಡ್ತಿದ್ದೆ. ಇನ್ ಚಿತ್ರಗಳನ್ನ ಬಿಡಸಕೊಡ್ತಿದ್ದೆ ನಮ್ಗೆ ಅ. ಅದೆಲ್ಲ ಒಂಥರ ಇದು ಅಲ್ಲ ಚಿತ್ರಗಳು ಹಾಕಕ್ ನಂಗೆ ಕಷ್ಟ ಆಗ್ತಿತ್ತು ನೀನ್ ಹಾಕೊಡ್ತಿದ್ದೆ ಆ ವಿಜ್ಞಾನದ. ಚಿತ್ರಗಳು.
ಹ್ಮ್ ಅದೇ ನಾನ್ ನಿನಗ್ ಮಾಡೋದು ನೀನ್ ನನ್ಗ್ ಮಾಡದು ಒಬ್ಬರಿಗೊಬರಿಗ ಆಗದು. ಅದನ್ನೆಲ್ಲಾ ನೋಡಿದಾಗ ಕೆಲವೊಬ್ರು ಅಂತಿದ್ರು ಏನು ನೀವು ಅಕ್ಕ ತಂಗಿನ ಅಂತ. ಆ ತರ ಅಂದ್ರೆ ಅಷ್ಟರ ಮಟ್ಟಿಗೆ ನಾವಿಬ್ರು ಇಬ್ರು ಚೆನ್ನಾಗಿದ್ವಿ ಅಲ್ವಾ.
ಹ್ಮ್ ಹೌದು.
ಈಗ್ಲೂ ಇದೀವಿ ಆದ್ರೆ ಭೇಟಿ ಮಾಡಕ್ಕೆ ಸಮಯ ಸಿಕ್ತ.
ಸಮಯರಿಸ ಹ್ಮ್ ಹೌದು ಈಗುನು ಅದೇ ತರನೇ ಇದ್ದೀವಿ ಅ. ಆದ್ರೆ ಸಮಯಾನೇ ಸಿಗ್ತಿಲ್ಲ. ಅಹ ಆದ್ರೂ ಕೂಡ ಅವವಾಗಿಂದ ನೆನಪುಗಳನ್ನ ನೆನ್ಸ್ಕೊಂಡು ಅವಾಗವಾಗ. ಕರೆ ಮಾಡ್ತಿರ್ತವಲ್ಲ ಅದು. ಅದು ಒಂದು ಖುಷಿ ನೋಡು.
ಹೌದು ಅವಾಗ ಅವಾಗೆಲ್ಲ ಶಾಲೆ ಎಲ್ಲ ಏನಾದ್ರರು ನಮ್ಮ್ ಮನೇಲಿ ಏನಾದ್ರು ಹಬ್ಬ. ಹಬ್ಬ ಆದ್ರ ಇದ್ರೆ ನಿನ್ ಕರ್ಕೊಂಡ್ ಹೋಗ್ತಿದೆ ನಿಮ್ಮ ಮನೇಲಿ ಹಬ್ಬ ಇದ್ರೆ. ಕರ್ಕೊಂಡ್ ಹೋಗ್ತಿದೆ ಇವಾಗ ಹಬ್ಬ ಕರೆ ಮಾಡಿ ಕರೆದ್ರು ಕೂಡ ಬರೋಷ್ಟು ನಮ್ಗೆ ಸಮಯನೇ ಇಲ್ದಂಗ. ಇದೆ.
ಹ್ಮ್ ಹೌದು. ಬಾಲ್ಯದ ನೆನಪುಗಳು ಅಂತಂದ್ರೆನೆ ಒಥರ ಖುಷಿನೇ ಅದು ಈ. ಈಗ ಅದುಷ್ಟೇ ಅಲ್ಲದೆ ನಾನು ನೀನು ಮತ್ತೆ ಬೇರೆ ಬೇರೆ ನಮ್ಗೆ. ತರು ಅವರೆಲ್ಲರೂ ಸೇರಿ. ನಾವು ಬೇರೆಯವ್ರ ತೋಟಕ್ಕೆ ಹೋಗೋದು ಬೇರೆಯವ್ರ ತೋಟಕ್ಕೆ ಹೋಗಿ ಆಹ ಇದು ನಾ. ಹ. ಅಹ ಏನಪ್ಪಾ ಮಾವಿನಕಾಯಿ ಕೀಳೋುದು ಅಲ್ಲೇ ಒಡದು ಅದಕ್ಕೆ ಉಪಕಾರ. ಹಚ್ಕೊಂಡು ತಿನ್ನೋದು ಎಷ್ಟೆಲ್ಲ ಚೆನ್ನಾಗಿತ್ತಲ್ಲ ಅದು.
ಹ್ಮ್ ನಿನ್ ಮಾವಿನ ಹಣ ಇಷ್ಟ ಅಂತ ಅಂದಬಿಟ್ಟು ನಾನು ಅ. ಹೋಗಿದ್ವಲ್ಲ ಕೀತ್ಕೊಂಡ್ ಬರಕ್ಂತಂದು ಅದನ್ನ ಹಣ್ಣು ನಾನ್ ಹಂಗೆ ತಗೊಂಡ್ ಹೋಗಿ ಮನಲಿ. ಅದನ್ನ ಹಣ ನಮ್ಮಅಮ್ಮ ಮ್ಗೆ ಹೇಳಿ ಅದನ್ನ ನೀ. ಅವಾಗ ನಿನಗೆಾ ಪಸ್ ತಂದ ಕೊಟ್ಟಿದ್ದೆ ನಿನ್ ಖುಷಿಯಿಂದ ತಿಂದಿದ್ದ ಆ ಖುಷಿ ನೋಡಕೆಒಂತರ ಚೆನ್ನಾಗಿತಿತ್ತು ಆವಾಗಿನ ದಿಂದದಲ್ಲಿ. ಇನ್ನೂ ಅದು ನನ್ಗೆಲ್ಲಾ ನೆನ್ಪಿದೆ.
ಹು ಹೌದು
ಹ್ಮ್ ಬಾಲ್ಯದ್ ದಿನಿಗಳೇ ಆಗ್ಲಿ ಶಾಲೆ ಆಗ್ಲಿ ಎಲ್ಲಾನು ಒಂತರಾ. ಚಿನ್ನದ್ ನೆನಪುಗಳಂತ ಹೇಳ್ತಿರ್ತಾರಲ್ಲ ಎಲ್ಲಾರೂ ಆತರ ಅನ್ಸಿರ್ತಲ್ಲ. ನಮ್ಗೂ ಕೂಡ ಜೀವನದಲ್ಲಿ ನಾವ್ ಕಟ್ಕೊಂಡಿರೋ ನೆನ್ಪುಗಳಾಗ್ಲಿ ಆಮೇಲೆ ನವ್ ಕಟ್ಕೊಂಡಿರೋ ಗೆಳೆ ತನ ನಮ್ ಶಿಕ್ಷಕರು ನಮ್ ಶಾಲೆ ಅಂತ ನಮ್ಗ ಒಂಥರ ಹೆಮ್ಮೆ ಅಂತ ಅನ್ಸತ್ತಲ್ಲ.
ಹು ಹೌದು ನಾವು ಅವವಾಗಿಂದ್ ಅಂದ್ರೆ ಅವವಾಗಿಂದ ನಮ್ ಶ ಶಿಕ್ಷಕರು ಎಲ್ಲಾ ನಮ್ಗೆ ಹೆಂಗೆಲ್ಲಾ ಇದು ಹೇಳ್ಕೊಡ್ತಿದ್ರು ಅದೆಲ್ಲಾ ಒಂಥರಾ ಖುಷಿ.
ಹ್ಮ್ ನೆನ್ಪಾದಾಗ ಫೋನ್ ಮಾಡ್ತಾ ಇರ್ತ್ವಾ ನೀನು.
ಹ್ಮ್ ಸರಿ